ನಮಸ್ತೆ ರಿ. ಎ ನಿಡದದ್ರಿ
ಸರಿಯಂಗ ರ ಆರಾಮ ರ
ಆರಾಮ್ ನೋಡ್ರಿ ನೀವು
ನಾನ್ ಆರಾಮ್ ಇದಿವಿ ಸರ್
ಹ್ಮ ಆಗ್ಯದ್ರಿ ನಾಸ್ಟ್ ಹ ಈಗ ನಮ್ದು ನಾಸ್ಟ್ ಚ ಆಯ್ತು ನೋಡ್ರಿ
ಹೌಧಾರಿ ಸಾರ ಸರ್ ಇಲ್ಲಿ ಹಾಸ್ಟೆಲಾಗಾ ಇವರಿ ಮನೇಲಿ ಇಲ್ರಿ ಸ
ಸರಿಲ್ಲ ಮನೆಗ ಏನ್ರಿ ಹೋಗ್ ಬೇಕ್ ಸರಿ ದೇವ್ರೀ
ಸ ಅದೇ ರ ಟೆಂತ್ ರಿಸಲ್ಟ್ ಬಂದಿತ್ ರೀ
ಹಾ ರೀ
ಅಯ್ಯ ಮುಂದೆ ಏನ್ ಮಾಡ್ಬೇಕು ಅಂತ ಹಚ್ಚಿದಾರ ಸರ್
ಅ ನ ಎಲ್ರು
ಸರ್ ಇನ್ನಲ್ಲರಿ ಅಲ್ಲಿ ನಿಮ ಕೇಳಿ ಏನ್ ಆರ್ಟ್ಸ್ ಮಾಡ್ಬೇಕಾ ವಿಜ್ಞಾನ ಏನು
ಯಾವ ಯಾವತ್ ತೋರ್ಕಮ್ ಮಾಡ್ಯ್ರರಿ ಮತ್ತ ನೀ ನಿಮ್ಮ್ ಮನ್ಸಿಗೆ ಯಾವ್ದದ
ಸರಿ ಐಟಿ ಮಾಡ್ಬೇಕುಂತ ಆದ್ರದ ನಿಮ್ದು ಏನನು
ಐಟಐ ಮಾಡೋಡಕಂದ ಮಾಡೇರಿ ಷ್ಟ ಮಾಡ್ರಿ ಚೊಲೋ ಅದಲ್ಲ
ಅದೇ ಕಾಲೇಜ್ ಎಲ್ ಮಾಡಬೇಕ್ ರಿ ಅಂತ
ಕಾಲೇಜ್ ಎನ್ ಮಾಡ್ತಾರಿ ನೋಡ್ರಿ ಗುಲ್ಬರ್ಗ ಮಾಡ್ತಾರ ಶಾಪರ್ ಮಾಡ್ತಾರ
ಗುಲ್ಬರ್ಗ ಮಾಡ್ತ
ಬರ್ತದೆ ನೀವು ಹೋಗಕ್ ಬರಕ್ ದೂರತೆನ್ರಿ
ಹೋ ರಿ ಸರ್ ಎಷ್ಟ ನ ತೊಂಬತ್ ಕಿಲೋಮೀಟರ್ ಸ
ತೊಂಬತ್ತುಕಿಲೋಮೀಟರ್ ರೀ ಟೈಮ್ ಎಲ್ಲ ಅಡ್ಜಸ್ಟ್ ಆ ಹದ್ರಿ
ಅದರ ಅದ ಅಡ್ಜಸ್ಟ್ ಆಗಲ್ರಿ ಅದೇ ನೀವು ಇಲ್ಲಿನ್ ಪರಿಚಿತಲ್ಲಿ ನೀವು ಕೇಳ್ರಿ
ಪರಿಚೆ ಪರಿಚೆಯಾರಿ ನಿಮ ಟೈಮ್ ಅನುಕೂಲ ಆಗಬೇಕಲ್ರಿ
ಊ ರೀ ಸರ್
ಅ ಮತ್ತೆ ಹೆಂಗ್ ಮಾಡ್ತರಿ ಬರ್ತೀನಿ ಅಂತ ಅಂದ್ರೆ ಅಂದ್ರೆ ನಾ ಮಾತಾಡ್ತನ ರ ಅವರ ಜತಿ.
ಸರ್ ನೀವ್ ಮಾತಾಡ್ರಿ ನಾನನ್ ಬರ್ತೀನ್ ಅದೇ ಪೀಸ್ ಗೀಸ್ ಎಷ್ಟದ್ರಿ ಕೇಳ್ರಿ ಸರ್.
ಪೀಸ್ ರಿ
ಹು ರೀ ಸರ್.
ಹ ಯಾವ್ದ ಯಾವ್ದ್ ಐ
ಅವ್ರೇ ಐಟಿ ಐ ಎಲ್ಲ ವಿಜ್ಞಾನ ಮಾಡತಿವಿ ಸರ್.
ಹ ಐ ನಂಬಲ್ಲಿ ಇಲ್ರೀ ಗೋರ್ಮೆಂಟ್ ಮಾಡ್ಬಿಡ್ರಿ ಐಟಿ ಆದ್ರ ಐ ಮತ್ತೆ ಗೌರ್ಮೆಂಟ್ ದಾಗ ಸ್ವಲ್ಪ್ ಚಲೋ ಸೌಲಭ್ಯ ಆದ್ರಿ.
ಹ ರಿ ಸರ್.
ಅದಕ್ಕೆ ಮತ್ತ ಅಲ್ಲೇ ಐತ್ ತಂಬಡ್ರಿ. ಪ್ಯ . ಹಾ ರಿ ಮಗ
ಸರಿ ಮತ್ತ ಅಲ್ಲಿ ಜೋರ್ಗಿಯಲ್ಲಿ ಯಾವ ಇಲ್ಲಂಸ.
ಹ ಅದ್ರೀ ಜೋರುನ್ಯಾಗ ಆದ್ ನೋಡ್ರಿ ಅದು ಚೊಲೋ ಆದ್ ನೋಡ್ರಿ ನಮ್ ತಮ್ಮ ಓತ್ತನ್ರಿ ಅಲ್ಲಿ.
ಆರೆ.
ಅಲ್ಲಿ ಜವ್ರಗೆ ನಮ್ ತಮ್ಮ ತನ್ರಿ.
ಊ ರೀ.
ಅಲ್ಲಿ ಹೋದ್ರ ನೋಡ್ರ ಅಲ್ಲಿ ಆರಾಮ ನಮ್ ತಮ್ಮರು ಹೋದರ್ ಅಲ್ಲಿ.
ಹು ರಿ.
ಇವಾಗೂ ಓತ್ತನ್ದ್ದು ಅಲ್ಲಿಗೆ
ಇ ಓತರನ್ರಿ.
ಹ ಇವತ್ತು ಹೋಗೇಂದ್ರಿ. ಅಲ್ಲಿಗಲ್ಲಿ ಸೌಂಡ್ ಚಲೋ ಮಡಕತನ ಈಗ ಮಿಡಗಲ್ ರಿಸಲ್ಟ್ ಚಲೋ ಕೊಡೋಕುಆತ್ತಣ. ಮತ್ತ್ ಅವ್ನಿಗೆ ಮುಂದೆ ಚಲೋ ಈಗ ಚಲೋ ರಿಸಲ್ಟ್ ಆಯ್ತು ಅಂತ ಅಂದ್ರೆ ಮುಂದೆ ಅವ್ನಿಗೆ ಮತ್ ಜಾಬ್ ಜಾಬ್ ಸಿಕ್ತದ್ರ ಅವನ್ ಸರ್ ಏನ್ ಇಲ್ರಿ ಆರಾಮ್ ಸುಮ್ ಅದೇ ರೀ ಅದೇ ಏನ್ ಇಲ್ರಿ ಸುಮ್ ಆರಾಮ್ ಕಂಪ್ಯೂಟರ್ ಒಂದು ಜಾಬ್ ಆಯ್ತ ಅಂತಂದ್ರಂ ಕುಂತಲ್ಲೇ ಕಂಪ್ಯೂಟರ್ ವರ್ಕ್ ಮಾಡ್ಕೊಂತ ಇದನ್ನು ಮಾಡ್ಬೇಕು ವೆಲ್ಡಿಂಗ್ ಹೊಡಿಬೇಕು
ಹು ರಿ ಸರ್.
ತಲ ಅಷ್ಟೇ ರೀ ಮತ್ತೇಏನ್ ಬೇರೆ ಏನ್ ಕೊಡಲ್ರರಿ. ಹಾಡ್ ತದೇನ್ರಿ ಅದ್ರಾಗ ಹ್ಮ
ಆ ರೀ
ಅದ್ರೊಳಗ ಆಡಂತ್ರಿ ಇರಲ್ರಿ ಆರಾಮ್ ಕೆಲ್ಸ ಇರ್ತದಾ. ಹ್ಮ ಮತ್ತ ಅದಕ್ಕ ನೀವು ಏನ್ ಮಾಡ್ತೀರಿ ನೋಡ್ರಿ
ಕಣ್ಣು ಉರಿತಿದೆ ಸಾರ್ ಹೌದು ಪ
ಐಟೆ ತೋರಿ ಯಾಕಂದ್ರೆ ಈಗ ನಿಮಗ್ ಫಸ್ಟ್ ಟೈಮ್ ಅಲ್ಲ ಐ ಟಿ ತಗ್ಬಿಡ್ರಿ ಆರಾಮ್ ಯಾವ್ರ ಟೆನ್ಷನ್ ಇರಲ್ಲ ಐ ಟಿ ಆದ್ರ ಯಾಕಂದ್ರೆ ಈಗ ನೀವು ಸೈನ್ಸ್ ತೊಗಲಕೋಡ್ರಿ. ಸೈನ್ಸ್ ತೊಂಡ್ರಿ ಅಂತಂದ್ರ ಜಗ್ಗಿ ಜಗ್ಗಿ ಅಮೌಂಟ್ನು ಖರ್ಚ ಆಗತದ್ರೀ. ಆಮೇಲೆ ಅದು ಆಡನ್ ಇರ್ ತದ ರಿ
ಹು ರೀ ಸರ್ ಬರಬರಿ ರಿ
ಹಾ ನಿಮ್ಗ ಅಷ್ಟು ರಿಸ್ಕ್ ತಗೋದ ಆಗಲ್ಲ.
ಅದೇ ಐಟಿಐ ಮಾಡ್ತನ್ ರೀ ಸರ್.
ಹಾ ಸುಮ್ನೆ ಐ ಟಿಐ ಮಾಡಿಬಿಡ್ರಿ ಐ ಟಿಐದಾಗ ಆರಾಮ್ ನೀವು ಎಂಜಾಯ್ನು ಮಾಡ್ಬೋದು ಆಮೇಲೆ ಇದು ಓದನು ಓದ್ ಬಹುದು, ನೀವ್ ಕೆಲ್ಸನು ಮಾಡ್ಬೋದು. ಅದ್ರ ಮತ್ ಜಾಬ್ ಅನ್ ಸಿಕ್ತದ ಅದ ಏನಿಲ್ಲ ಅಂದ್ರೆ ಮಿನಿಮ್ ಒಂದ್ ಇಪ್ಪತ್ತ ಇಪ್ಪತ್ತೈದು ಸಾವಿರ್ರ ಸಿ ಕ ಜಾಬ್ ಹಾ ಆರಾಮ್ ಹೋಗ್ಬೋದು
ಎರಡು ವರ್ಷದನಳ್ಳ ಅಲ್ರ.
ಹ ಎರಡ್ ವರ್ಷ ಹೋದ್ರಿ ಸಾಕ್ರರಿ ಮತ್ ನೀವು ಮುಂದ್ ಮತ್ ಮತ್ ಮುಂದ ಕ್ಲಾಸ್ ಗಳು ಇರ್ತರಿ ಮತ್ ಮುಂದ್ ಮು ಅಡ್ಮಿಷನ್ ಮಾಡ್ಬೋದ್ರಿ ನೀವು.
ಇಲ್ಲ ರೀ ಅದ್ರ ಫೈಲ್ ಕೊಟ್ರಂದ್ರಿ ಎಲ್ಲಿಯಾದ್ರೂನ್ನ ಹದು
ಹು ರಿ ನೀವು ಅದೇ ರೀ ನೀಗ ನಿಮ ನಿಮಲ್ಲ ಡಿಪೆಂಡ್ ಇರ್ತದ್ರಿ.
ಊ ರಿ
ಹಾ ನೀವ ಮತ್ ಮುಂದ್ ಓದ್ತೀನ ಅಂದ್ರ ಓದ್ಬೋದ್ರಿ ಇಲ್ಲಾ ನಾವ್ ಇಲ್ಲಿಗೆ ಜಾಬ್ ನೋಡ್ಕೊಂಡಕೇರಿಂದ ಜಾಬ್ ಉಡ್ಕೊಂಡ ಜಾಬ ಓತೀನಿ ಅಂತಂದ್ರನು ಹೋಗ್ಬೋದ್ರಿ.
ಊ ರೀ
ಹಾ ನಿಮ ಮೇಲ್ ಡಿಪೆಂಡ್ ಆದ್
ಅದೇ ಅದು ಏನಂತರು ಹಾ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಏನ ತರಬಕ್ರಿ
ಸರ ಡಾಕ್ಯುಮೆಂಟ್ಸ್ ನಿಮ್ಮ್ ಟಿ ಸಿ
ಹುಂ ರಿ ಹೂ ರೀ ಹೂ ರೀ
ನಿಮ ಫೋಟೋ.
ಇಷ್ಟ ಅಲ್ರೀ
ಹಾ ರೀ
ಇವಾ ನಾಕ್
ಹಾ ರೀ ನಾ ಎಷ್ಟ ಹೇಳೇನ್ರಿ ಅಷ್ಟ ತಗೋ ಬಂದ್ ಬಿಡ್ರಿ ನೀವು ಆರಾಮ್ ನಿಮ್ದ್ ಅಡ್ಮಿಷನ್ ಏನದ ಅದು ಫೀಸ್ ಏನದ ಫೀಸ್ ಒಂದ್ ತೊಂಬಬ್ರಿ
ಫೀಸ್ ತರ ಬೇಕರಿ ಅದು ಆನ್ಲೈನ್ ಹಾಕದ ಇರ್ತದಲ್ರೀ ಈಗ ಕಂಪ್ಯೂಟರ್ ಸಿಸ್ಟಮ್ ಆಗ್ಯದ್ರ ಈಗೆಲ್ಲಾ.
ಹೌದು
ಅವಾಗೆಲ್ಲ ಬರವಣಿಗೆ ಇತ್ರಿ ಬರೀ
ಫೀಸ್ ಎಟ್ ಅದು ರೀ ಸರ್ ಇಲ್ಲ ಫೀಸ್ ಎಟದ್ರಿ.
ಕಾಫಿ ಇದು ಆದ್ರೆ ಎಲ್ಲ ಎ ಮಾಡ ಹಚ್ಕೋತಿನ್ರಿ
ಹ್ಮ
ಈಗ ಅವಾಗ ಫಸ್ಟ್ ಗೆ ಬರವಣಿಗೆ ಇತ್ರಿ ಬರದಕಿರಿಂದೆ ಅಡ್ಮಿಷನ್ ಮಾಡ್ತ ಬೇಕಾಗಿತ್ತು ಅಂದ್ರ ಇವಾಗ ಹಂಗಿಲ್ರಿ ಇವಾಗ ಏನಾಗ್ಯದ್ರಿ ಕಂಪ್ಯೂಟರ್ ಆನ್ಲೈನ್ ಹಾಕ್ಬೇಕ್ರಿ ಏಟೋತಿದ್ರು ಹಾ ನಂಬಲ್ಲಿ ಆನ್ಲೈನ್ ಸಿಸ್ಟಮ್ ಬಂದದ್ರೀ ಆನ್ಲೈನ್ ಹಾಕಿದ್ವಿ ಅಂತಂದ್ರ ನಿಮ್ದ್ ಅಡ್ಮಿಶನ್ ಆತದ್ರೀ
ಹೌದ್ ರೀ ಸರ್ ಅದ್ರ ಮ್ಯಾಗ ಲೋನ್ ಎತ್ತ್ ಕೊಡ್ತಿರೇನ್ರಿ
ಲೋನ್ ಗೀನ್ ಸಿಗಲ್ರಿ ಅದ್ರಾಗ ಹೆಂಗ್ ಲೋನ್ ಸಿಗ್ತದ
ಇಲ್ಲ ವಿದ್ಯಾರ್ಥಿ ಲೋನ್ ಅಂತ್ ಸಿಗತ್ತಲ ಹ
ಅದು ನಿಮ್ ಸ್ಕಾಲರ್ಶಿಪ್ ಬುಳ್ತಾವ್ರೀ ಸ್ಕಾಲರ್ಶಿಪ್ ಯೋಜನೆಗಳು ಇರ್ತವ್ರೀ ಅವು ಸ್ಕಾಲರ್ಶಿಪ್ ಬಂದಾಗ ಹಾಕ್ಬೇಕ್ರಿ ಅವು
ಹೌದ್ರಿ ಈಗ ಅಂಜಾದ್ ಎಷ್ಟು ಬುಳ್ತಾವ್ರೀ ಇವಗ ಅಂದಿದ್ವು ಯುವ ನಿಧಿ ಎಷ್ಟು ಸಿಗತ್ರೀ ಅಂಜಾದ್
ಸ್ಕಾಲರ್ಶಿಪ್ ಅದು ಬಿಡ್ತಾರೀ ಅವ್ರು ಬಿಡ್ ಬಿಟ್ಟಾಗ ಎಷ್ಟೋ ಒಬ್ಬ್ರಿಗೆ ಎಷ್ಟ್ ಬೀಳ್ತದ ನೋಡ್ಬೇಕ್ರೀ ಎ ಸಿ ಎಸ್ ಟಿದವರಿಗೆ ಜಾಸ್ತಿ ಬೀಳ್ತಾದ್ರೀ ಅವ್ರಿಗೆ ಹೆಚ್ಚ ಇರ್ತದ ನಿಮಗ ನಮ್ಗ ಓಬಿಸಿ ಇದ್ದವರಿಗೆ ಕಮ್ಮಿ ಇರ್ತದ
ಹೂ ರಿ
ನಮ್ಗ ಹದ್ನೈದು ಹದ್ನೈದರಿಂದ ಹದ್ನೈದರಿಂದ ಹದ್ನಾಕ ಸಾವಿರ ಹದ್ನೈದು ಸಾವಿರ ಈ ತರ ಬೀಳ್ತವೆ ಇದಾದ್ರ ಹಂಗಿಲ್ರರಿ ಅವ್ರಿಗ್ ಜಾಸ್ತಿ ಬೀಳತವ್ರಿ
ಅವ್ರ ಎಷ್ಟ ಎಷ್ಟ ಇದ್ದಾರಗ್ರಿ ಈಗ ಅಂದ್ರೆ ಈಗ ಅರ್ಧ ಪರ್ಸೆಂಟ್ ಕಟ್ಬೇಕ ಏನ್ರೀ ಈಗ ಕಾಲೇಜ ಫೀಸ್?
ಇದೇನ್ ಜಾಸ್ತಿ ಇರಲ್ರಿ ನೀವು ಫುಲ್ ಪೂರಾನೆ ಕಟ್ಬೇಕು
ಹೌದ
ಇದು ಪೂರ ಕಟ್ಟಿದ ಮ್ಯಾಲ ಆಮೇಲ್ ನಿಮಗ ಏನು ಸ್ಕಾಲರ್ಶಿಪ್ ಬೀಳತದಲ್ಲ.
ಹೂ ರಿ
ವರ್ತಿಗ್ ಇಷ್ಟ ಇಷ್ಟ ಅಂತ ಬೀಳ್ತದ್ರಿ ಮತ್ತ ನೀವ್ ಡಿಗ್ರಿ ಅಡ್ಮಿಷನ್ ಮಾಡಿದ್ರ ಮತ್ ನಿಮಗ ತಿಂಗಳ ಮಂತ್ಲಿ ತಿಂಗಳ ಒಂದ ಒಂದಿಷ್ಟ ಬೀಳತದ್ರಿ.
ಹೌದ್ರಿ
ಹಾ ರೀ
ಸರಿ ಯಾವಾಗ ಬರಂದಿರಿ
ನೀವ್ ನೋಡ್ರಿ ನಿಮ್ ನಿಮ್ಮಿಷ್ಟ ಯಾವಾಗ ಬರ್ತೀನಂತೀರಿ ಅವಾಗ ಬರ್ರಿ
ಈ ನಾ ನಾಳೆ ನಾಡದ ಬಂದ್ರ ನಡಿತ್ರಿ?
ಹಾ ನಡಿ ನಾಳೆ ಶನಿವಾರ ಆದ್ರಿ. ಹಾಫ್ ಡೇ ಇರ್ತದ ನಾಡಿದ್ದಂತ ಸಣ್ಣ ಬಂದ್ ಇರ್ತದ ಸೂಟಿ ಮತ್ತ ಹ ಸೋಮವಾರ ಬಂದ್ಬಿಡ್ರಿ ಆರಾಮ ಸೋಮವಾರ ದಿನ ನಾವು ಬಂದಿರ್ತಿವಿ ಎಲ್ಲಾ ಟೀಚರ್ಸ್ನ್ ಬಂದಿರ್ತಾರ.
ಅದೇ ಇದು ಹಾಸ್ಟೆಲ್ ಬಗ್ಗೆ ಎಲ್ಲ ನಿಮ್ ಕಡೆಗದೆ
ಹ ಹಾಸ್ಟೆಲ್ದು ಅದು ಅಪ್ಲಿಕೇಶನ್ ಹಾಕ್ಬೇಕ್ರೀ ಹಾಸ್ಟೆಲ್ದು ಮತ್ತ ಅದು ಕಡೆಕ ಇರ್ತದ್ರಿ. ಅದಕೇನ್ ಫೀಸ್ ಗೀಸ್ ಹತ್ತಲ್ಲಾ. ಹಾಸ್ಟಲ್ ಅಪ್ಲಿಕೇಶನ್ ಒಂದು ಫಾರ್ ಇ ತವಾ ನಾಗ ಒಂದು ಆರಾಮ ಕದು ಅದ ಆ ಫಾರ್ಮ್ದಾಗ್ ಏನೇನ್ ಫಿಲ್ಅಪ್ ಮಾಡಂತ ಇರ್ತದಲ್ಲ್ರಿ ಅವೆಲ್ಲಾನೂ ಕೊಡ್ಬೇಕು ಡಾಕ್ಯುಮೆಂಟ್ಸ್ ಅದು ಡಾಕ್ಯುಮೆಂಟ್ಸ್ ಕೊಟ್ಟ್ಮೇಲೆ ಅದು ಎಷ್ಟಾದ್ ಅದು ಎಲ್ಲ ಪೇಪರ್ಸ್ಗಳು ಕ್ಲಿಯರ್ ಆದ್ಮೇಲೆ ನಿಮ್ದು ಆನ್ಲೈನ್ಗೆ ಹಾಕ್ಬೇಕ್ರೀ ಮತ್ತೆ ಹೋಗಿ
ಹುರಿ
ಆನ್ಲೈನ್ಗ್ ಹಾಕಿದಮ್ಯಾಲ್ ನೀವು ಬಂದ ಬಂದಿದ್ದು ಹೋಗಿ ಮತ್ತ ಆನ್ಲೈನ್ ಚೆಕ್ ಮಾಡ್ಕೊಬೇಕ್ರಿ ಒಂದ್ಸಲ.
ಹ್ ಹೌದ್ರಿ
ಚೆಕ್ ಮಾಡ್ಕೊಂಡ್ರ ಅಂತ ತಂದ್ರ ಅವಾಗ ನಿ ಹಾಸ್ಟೆಲ್ ಆಗಿದೆ ಇಲ್ಲ ಅಂತೂ ಗೊತ್ತ ತ್ತತದ್ರಿ
ಸರ್ ಯಾವಾಗ ಬರೋದ್ ರಿ
ಅದೇ ರೀ ಸೋಮವಾರ ಬಾ ಅಂತ ಹೇಳಿದನಲ್ರಿ
ಆ ರಿ
ಸೋಮಾರ್
ಸ್ವಮಾರ ನೀವ ಇರ್ತೀರಿ?
ಹ
ಎಸ್ಟರ್ಲಿಂದ ಇರ್ತೀರಿ ನೀವ್ ಸೋಮಾರ್?
ಸೋಮಾರ ಎಂಟು ಗಂಟೆ ಒಂಬತ್ತರ್ ಲೇಶಿಂದ್ ಬರರ್ಬೇಕಾದ್ರೆ ಒಂಬತ್ತು ಹತ್ತರ ತನ ನಾಲ್ಕರ ತನ ನಾಕು
ನಾಕ್ ಐದರ್ತನ್ ರಿ
ಹಾ ನೀವ್ ಬರ್ತೀನ ಅಂತ ಅಂದ್ರ ನಾಕ್ ಐದರ್ತನ್ ಇರ್ತೀನಿ ಬೇಕಾದ್ರ ನಿಮ್ದೆಲ್ಲಾ ಕೆಲ್ಸ ಮುಗಸ್ಕೊಂಡೆ ಹೋತಿನ್ ನಾನು.
ಹೌದ್ರೀ
ಹಾ
ಈ ಶೀರಾ ಇಲ್ಲಿಂದ ಬಸ್ ಐತೆನ್ರಿ ಹೌದ್ರೀ
ಹಾ
ಅಂದ್ರೆ ಸರ್ ಬ ಸೋಮವಾರ ದಿನ ಬರ್ತೀವ ಸರ್
ಹಾ ಬರ್ರಿ ಆರಾಮ್ ಬರ್ರಿ ಮತ್ತ ನಿಮ್ದ್ರಾಗ ಯಾರಾದ್ರೂ ಇದ್ರ ಕರ್ಕೊ್ಬರ್ರಿ ಬೇಕಂದ್ರ ಅವರುನ್ನೂ ಅಡ್ಮಿಷನ್
ಹುರಿ
ಯಾರಾದ್ರೂ ಅದಾರ ಏನ್
ಅದಾರಿ ಸರ್ ಇವ ಏನೊಂದ ಇಬ್ಬರು ಮೂವರ್ ಅದ್ರ ಸರ ಅವ್ರಿಗ ನಾ ಕೇಳಿ ಫೋನ್ ಹೆಚ್ಚತಿನ್ ತೋರ್ ಸರ್
ಅದೇ ರೀ ಮತ್ ಇವಾಗ ಅವ್ರ ಕೇಳಿಕರಿಿಂದ ನಮ್ಗೆ ಯಾವ ಸುದ್ದಿ ಹೇಳಿದ್ರ ಅಂತ
ಹ ಸರ್ ಒಂದ ಫೋನ್ ಬಂತ್ ಸರ್ ಆಮೇಲೆ ಹಚ್ಚ ಸರ್ ಸರ್ ಅವರೀಗ ಕೇಳಿ
ಸರಿ ಸರಿ ಆ ರೀ